ಹಾ ಊಟ ಹಾ ಕೆಲ್ ಸ್ತಾ ಇದೆ ಕೆಲಿಸ್ತಾ ಇದೆ ನೀಟಾಗಿ
ಹ್ಮ್ ಊಟ ಇನ್ನ ಮಾಡಿಲ್ಲ ಮಾಡ್ಬೇಕು ನಿಮ್ದು
ನಮ್ಮದಾಯ್ತು ಯಾವ ಊರು ನಿಮ್ದು
ನಮ್ದು ಕೊಳ್ಳೇಗಲ್ಲಾ ನಿಮ್ದು
ಕೊಳ್ಳೆಗಲ್ನಾ ನಮ್ದು ಈ ಕಡೆ ಗುಂಡ್ಲುಪೇಟೆ ಸೈಡು ನಾ
ಪಕ್ಕದಲ್ಲಿ ಕಾಮಗೆರೆ ಅಂತ ಬರುತ್ತೆ
ಹ ಕಾಮಗೆರೆ ಓಕೆ ಕೆ ಓಕೆ ಅರ್ಥ ಆಯ್ತು ನಮ್ದು ಚಾಮರಾಜನಗರ ಸೈಡು
ಹಾ
ಅಂದ್ರೆ ತರ್ಕನಾಂಬಿ ತರ್ಕನಾಂಬಿ ಪಕ್ಕ ಊರು ನಮ್ದು ಗುರುವನ್ಪುರ ಅಂತ
ಓ ಕೇಳೇಲ್ಲ ಬಿಡಿ ನಾನು
ಹಾ ನಾನ್ ಕೇಳಿದ್ದೀನಿ ಕೇಳಿದ್ದೀನಿ ಮಾದೇಶ್ವರ ಬೆಟ್ಟಕ ಬರಬೇಕಾರೆ ಮೇನ್ ರೋಡ್ ಲ್ಲೇ ಐತೆ ಹಾ ಬೆಟ್ಟಕ್ಕೆ ಹೋಗ್ತೀವಲ್ಲಾ ಅದ್ರಲ್ಲೇ ಮೇನ್ ರೋಡ್ ಲ್ಲೇ ಇರುತ್ತಲ್ಲಾ ನಿಮ್ದು
ಹಂಗಾರೇ ಕೇಳಿರ್ತೀರಾ ಬಿಡಿ ಊಟ ಮಾಡಿದ್ರಾ
ಹಾ ಊಟ ಆಯ್ತು ಇವಾಗ ಸೇರದ ನೀವು ಮೊದಲಿಂದನೂ ಜಾಯ್ನ್ ಆಗಿ
ಆ್ ಮೊದಲಿಂದ ಏನ್ ಜಾಯ್ನ್ ಆಗಿಲ್ಲ ನಾನು ನನ್ ಫ್ರೆಂಡ್ ಜಾಯ್ನ್ ಆಗಿದ್ಲು ಶ್ವೇತಾ ಅಂತ ಅವ್ಳಿಂದ ಈಗ ನಾನು ಎಷ್ಟು ಒಂದು ಫೋರ್ ಫೈವ್ ಡೇಸ್ ಆಯ್ತು ಅಷ್ಟೇನೆ
ಹೌದಾ ನಾವು ಮೊದ್ಲಿಂದನೂ ಇದ್ದೀವಿ ನಾವ್ ಮೊದ್ಲಿಂದನೂ ಇದ್ದೀವಿ
ಹೌದಾ ಮತ್ತೆ ಅವಾಗಿದಾನೆ ಇದ್ದೀರಾ ಹ್ಮ್
ಎರಡ್ ಟಾಸ್ಕ್ ಇದು ಮೂರನೇ ಟಾಸ್ಕ್ ನ ಮಾಡ್ತಾ ಇರೋದು
ಮೂರ್ನೇ ಟಾಸ್ಕ್ ಎರಡ್ ಟಾಸ್ಕ್ ಕಂಪ್ಲೀಟ್ ಮಾಡಿ ಆಲ್ರೆಡಿ
ಅಂದೇ ಅದೇ ಒಂದು ಹ್ಮ ಫಸ್ಟ್ ಟಾಸ್ಕ್ ಏನಿಲ್ಲ ಅದೇನೋ ಟಿ ಬಿ ಕಾಯಿಲ್ ಬಗ್ಗೆ
ಹಾ ಹಾ
ಎರಡನೇ ಟಾಸ್ಕ್ ಕ್ಯಾಪ್ಚರಿಂಗ್ ಟಾಸ್ಕ್ ಇದು ಮೂರನೇದು
ಹಾ ಹೆಂಗೆ ಮಾಡ್ಬೋದಲ್ವಾ
ಮಾಡ್ಬೋದು ಏನು ಇಲ್ಲ ಡೇ ಡಜಿ ಹಿಂಗ ಕಾಲ್ ಮಾಡ್ ಮಾಡಕೇನು ಅದೇ ನನ್ ಯಾರ್ ಗಲ್ಸ್ ಇರ್ತ ತಾರೆ ಅವ್ರದುು ನೋಡ್ಬಿಟ್ಟು ಮಾಡ್ತೀನಿ ಅಷ್ಟೇ
ಓಂ ನಿಮ್ದು ನಮ್ ನಮ ಫ್ರೆಂಡ್ಸ್ ತರಾನೆ ಸೆ ನನ್ ಫ್ರೆಂಡ್ ತರಾನೇ
ಸೇಮ್ ನಿಮ್ದೇ ನಾನು ಫಸ್ಟ್ ಅನ್ ನೊನ್ ನಂಬರ್ ತಗೊಂಡಿರೋದು ನಿಮ್ದೇ ನಾನು ಯಾರು ಹ ಇನ್ಯಾರ್ದು ನಮಗೆ ಗೊತ್ತು ಇಲ್ಲ ಅಲ್ಲಿ ಗ್ರೂಪ್
ಅವಳು ಹುಡ್ಕಿ ಹುಡ್ಕಿ ನನಗೆ ಪಾಪಾ ಆ ಹುಡ್ಗಿರ್ ನಂಬರೇ ಕನೆಕ್ಟ್ ಮಾಡ್ಕೊ ಕೊಡ್ತಾವಳೆ ಅವಳು ಸೇಮು ನಾನು ಸೇಮು ನೀವೇನು ಓದತಾ ಇದ್ದೀರಾ ಹೌಸ್ ವೈಫಾ ಏನು
ಇಲ್ಲ ನಂದು ಓದ್ ಮುಗ್ದು ಮನೇಲ್ಲಿದ್ದೆ ಒಂದ್ ತರ್ಟೀನ್ ಡೇಸ್ ಆಯ್ತು ಮದ್ವೆ ಆಗಿ
ಓ ಹ್ಯಾಪಿ ಮ್ಯಾರಿೀಡ್ ಲೈಫ್ ಬಿಲೇಟೆಡ್ ಆಗಿ
ಅಯ ಜಾಸ್ತಿ ದಿನ ಏನಾಗಿಲ್ಲ ಎರ್ಡ್ ಮೂರ್ ದಿನ ಆಗಿದೆ ಅಷ್ಟೇ ಮದುವೆ ಆಗಿ ಹ್ಮ್
ಹ್ಮ್ ಓಕೆ ಹೆಂಗಿದೆ ಮದುವೆ ಆದ್ಮೇಲೆ ಜೀವನ ಚೆನ್ನಾಗಿದ್ಯಾಾ
ಏನು ಇಲ್ಲ ಮದ್ವೆ ಆಯ್ತು ಒಂದ್ ವಾರ ಬಿಗ್ರು ಊಟ ಮುಗೀತು ಅದಾದ್ಮೇಲೆ ಏನು ಅಧಿಕ ಮಸ ಬಂತಲ್ಲಾ
ಇನ್ನ ಇಲ್ವಲ್ಲಾ ಆಷಡ ಇಗೆಲ್ ಸ್ಟಾರ್ಟ್ ಆಗೈತೆ
ಆಷಾಡಾ ಅಲ್ಲ ಇದು ಅಧಿಕ ಮಾಸ ಆಷಡ ಬರದ್ ಜುಲೈಗೆ ಜುಲೈಗೆ ಆ ಅದೇ ಅದೇ ಅದು ಅಲ್ಲಿ ಇರಂಗಿಲ್ಲ ಅಂದ ಹಲೋ
ಈಗ ರೀಸೆಂಟ್ ಆಗಿ ನಮ್ಮ ಚಿಕ್ಕಮ್ಮನ ಮಗಂದು ಮದುವೆ ಆಯ್ತು ಹತ್ತು ಹನ್ನೊಂದಕ್ಕೆ
ಹ ಅದೇ ಹತ್ತು ಹನ್ನೊಂದಕ್ಕೆ ಇಲ್ಲ ಬಂದ ಅದ್
ಭಾನುವಾರ ಸೋಮವಾರ ಮದ್ವೆ ಆಗಿದ್ದು ಆಯ್ತು ಮದ್ವೆ
ಹಾದ್ನೇಲ್ರಿಂದ ಸ್ಟಾರ್ಟ್ ಆಗಿರೋದು
ಹಾ ಅದೇ ಹತ್ತು ಹನ್ನೊಂದಕ್ ಮದ್ವೆ ಆಯ್ತು ಅ ಪಪ ಅವರು ಅವರ್ದು ಎಲ್ಲ ಮುಗಿತು ಇನ್ನೊಂದ ಶಾಸ್ತ್ರ ಇತ್ತು ಅದೇನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ಟವ್ರೆ
ಹ ಸೇಮ್ ನಮ್ದು ಸೇಮ್ ಅದೇ ನಮ್ದು ಕೇಸು
ಹಾ ಅದೇನೆ ಎಲ್ಲಾ ಮುಗಸುದ್ರು ಬೀಗ್ರುಟ
ಆಯ್ತು ಅದೇ ಆ ಕಡೆ ಬೇಗರೂಟ ಈ ಕಡೆ ಬೀಗ ರೂಟ ಎಲ್ಲಾ ಮುಗೀತು
ಹ ಅಂದ್ರೆ ಇಲ್ಲಿ ಹುಡ್ಗಿ ಕಡೆ ಅವ್ರ್ ಏನ್ ಬೀಗ್ರ್ ಊಟ ಕೊಡ್ಲಿಲ್ಲ ಹುಡ್ಗನ್ ಕಡೆವರ್ ಮಾತ್ರ ಕೊಟ್ರು ಕೊಟ್ಟಿದ್ದು ಅಲ್ಲಿ ಮುಡುಕ್ತಾರೆ ಬೆಟ್ಟಾಡಿ ತಾಯಿದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಮಾಡಿದ್ರು ಈಗ ಲಾಸ್ಟ್ ಭಾನುವಾರ ಈ ಭಾನುವಾರ ಬಂದ್ರೆ ಎಂಟ ದಿನ ಆಯ್ತು ಬೀಗರೂಟ ಮಾಡಿ ಅಂದ್ರೆ ನೀವು ಆಮ್ಮ ಮಮ್ಮಿ ಮನೇಲ್ಲ ಇದ್ದೀರಾ ನಿಮ್ಮ
ಏ್ ಇಲ್ಲ ಹಸ್ಬೆಂಡ್ ಮನೆಗ್ ಹೋಗಂಗಿಲ್ವಂತೆ ನಮ್ಮ ಮನೇಯಲ್ಲೆ ಇದ್ದೀನಿ ಇನ್ನು
ಇಲ್ಲಿ ಆ ಹುಡ್ಗಿ ಇಲ್ಲೇ ಐತಲ್ಲ ನಮ್ ಚಿಕ್ಕಮ್ಮನ ಮನಲೆೇ
ಅದೇನಪ್ಪಾ ನಮ್ ಕಡೆ ಬ ಸಾಷ್ಟ ಕೇಳ್ತಾರಲ್ಲ ಕೇಳಿದ್ರು
ಏನು ಇರ್ಬೋದೇನ ಅಂದ್ರೆ ಇಲ್ಲೂ ಸ್ವಲ್ಪ ಯಾರ ಮುತುವರ್ಜಾಗಿ ನೋಡ್ಕೊಂಡ್ ಮಾಡರ್ಲ್ಲ ಏನ್ ಮಾಡಕ್ ಆಗಲ್ಲ
ಹ ಒಂದ್ ಮಂತ್ ಇರಂಗಿಲ್ಲ ಅಂದ್ರು ನಾನ್ ಬಂದ್ ಒಂದ್ ವಾರ ಆಯ್ತು ಅದೇ ಒಂದ ಒಂದ್ಸತಿ ಹುಡುಗಿ ಹಯ್ತಾರಲ್ಲ ಆಗೋಗಿದೆ ಇನ್ನೊಂದ್ ಟ್ರಿಪ್ ಬೀಗರುಟುಕ್ ಹೋಯ್ತ್ ಬೀಗ್ ರೂಟಕ್ಕೆೋಯ್ತರಲ್ಲ ಆಗೋಗಿದೆ ಅಷ್ಟೇ ಅದಾದ್ಮೇಲ್ ಬಂದದ್ದು ಒಂದ್ ವಾರ ಆಯ್ತು ನನ್ ಬಂದು ಇಲ್ಗೆ ಇನ್ನೆಲ್ಲಿ
ಯಾವಊರುಗ್ ಮದ್ವೆ ಆಗಿರೋದು ನೀವು
ನಾನ ಒನ್ನೇಗೌಡ್ನಲ್ಲಿ
ಒನ್ನೇಗೋಡ್ನಳ್ಳ
ನಿಮ್ಗ್ ಗೊತ್ತಿಲ್ಲ ಬಿಡಿ ಈ ಸೈಡು
ಹ
ಹೇಳಿದ್ರು ಗೊತ್ತಾಗಲ್ಲ ಎಲ್ಲಿ ಅಂತ ನೀವ್ ನೋಡಿದ್ರ ಕಾಮಗಿರಿ ಅಂದ್ರ ಅಲ್ಲಿ ನೀವ ನೀವೆ ತುಂಬಾ ದೂರ ನಮ್ಗೆ ಯಾಕೆ ಗೊತ್ತಾಗುತ್ತೆ ಅಂದ್ರ ಮಹದೇಶ್ವರ ಬೇಟ್ಟದಲ್ಲಿ ಮೇನ್ ರೋಡ್ ಹೆ ಅಲ್ವಾ
ಲ್ವಾ ಹಂಗಾಗಿ ಅಕ್ಕ ಪಕ್ಕದಲ್ಲಿರೋಊರ್ಗಳು ಗೊತ್ತಿರುತ್ತೆ
ಹಾ ಗೊತ್ತು ಗೊತ್ತು ಅದು ಮೈನ್ ರೋಡ್ ಅಲ್ಲೇ ಸಿಗುತ್ತಲ್ಲಾ ಕಾಮ್ಗೆರೆ
ಹಾ
ಹೋಗ್ಬೇಕ್ರ ರೋಡ್ಗೆ ಹೋಗ್ಬೇಕ್ರ ಗೊತ್ತಾಗತ್ತಲ್ಲ ಅದಕ್ಕೆ ಗೊತ್ತು ನಮ್ಗೆ ನಿಮ್ಗೆ ಅಂದ್ರ ನಮ್ ಸೈಡೆ ಏನಕ್ಕೂ ಬರಲ್ವಲ್ಲ ಅದ್ರಿಂದ ಗೊತ್ತಾಗಲ್ಲ
ನಾಮ ಆ ಕಡೆ ಸೈಡ್ ಬರೋದೇ ಇಲ್ಲ ಹೇಳ್ಬೇಕಂದ್ರೆ ಯಾರ್ದೋ ಒಂದು ನಗರದಲ್ಲಿ ಒಂದ್ ಡೆಲವರಿ ಆಗಿತ್ತು ಅಂತ ಹಾಸ್ಪಿಟ್ಲ್ ಬಂದ ಬಂದಿದ ಬಿಟ್ರೆ ನಮ್ಮ ಕಡೆ ಸೈಡಿಲ್ಲ ಬರೋದೇ ಇಲ್ಲ ನಮ್ದ ಏನಿದ್ರರು ಕೊಳೆಗಾಲ ಆ ಅನೂರ್ ಆಯ್ತ ಮಸೂ ಆಯ್ತು ಅಷ್ಟೇ ಬೆಂಗ್ಳೂರ್ಗೂ ಹೋಗಲ್ಲ
ನೀವು ಹೌಸ್ ವೈಫ ಮದ್ವೆ ಆಗಿದ್ದೀರಾ
ಮದ್ವೆ ಆಗೈತೆ ಕಣಪಾ ಹೌಸ್ ವೈಫು ನನ್ಗೆ ಆ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಿಕ್ಕಮಗಳುರು ದೊಡ್ಡವಳು ಫೋರ್ತ್ ಸ್ಟ್ಯಾಂಡರ್ಡು ಹಾ ಮದ್ವೆ ಆಗೈತಿ ಇಬರು ಮಕ್ಳು ಇದ್ದಾರೆ
ಹಸ್ಬಂಡ್
ಹಸ್ಬೆಂಡ್ ಅವ್ರು ಮೈಸೂರಲ್ಲಿ ವರ್ಕ್ ಮಾಡೋದು ವೀಕ್ಲಿ ಒಂದ್ ಸಲ ಬರ್ತಾರ ಅವ್ರ ಅಷ್ಟೇ ಹ್ಮ್ ಆತರ ಮಕ್ಕಳು ನೋಡ್ಬೇಕು ಅದ್ರೆ ಎರಡ್ ಸಲ ಬಂದ್ರು ಬತಾರೆ ಹೇಳಕ್ ಆಗಲ್ಲಾ ನಮ್ ಈಗ ರೀಸೆಂಟ್ ಆಗಿ ಮನೆ ಕಟ್ಟ ನಾವೆಲ್ಲಾ ಮೈಸೂರಲ್ಲೇ ಇದ್ದಿದ್ದು ಒಂಬತ್ತು ವರ್ಷ ಇಲ್ಲಿ ನಮ್ಮ ತಂದೆ ಕಡೆಯವರು ಸ್ವಲ್ಪ ಸೈಟ್ ಕೊಟ್ರು ನನ್ಗೊಂದು ಆ ಸೈಟ ಅಲ್ಲಿ ನಮ್ಮ ಯಜಮಾನ್ರು ಮನೆ ಕಟ್ಸದ್ರು ಹ್ಮ್ ನನ್ಗೇನ ಇಲ್ಲ ಕಾಮಗೇರಿಲೇನೆ ನನ್ಗೆ ಹಳ್ಳಿ ಲೈಫ್ ಇಷ್ಟ ಕಣಪ್ಪಾ ನೀನ್ ಬೇಜಾರ್ ಮಾಡ್ಕೊಂಡ್ಗಲ್ಲ ನಂಗೆ ಹ ಇಲ್ಲ ನಮ್ಮ ನಮ್ಮೂವ ನಮ್ಮ ಅಪ್ಪ ನಮ್ಮ ಅಣ್ಣ
ಹಾ
ಎಲ್ಲ ಒಂದೇ ತಮ್ಮಿ ಇರೋದು ಪಕ್ಕಪಕ್ಕನೆೇ ಅವ್ರ ಆ ಕಡೆ ಮತ್ತೆ ಅವ್ರಂದ ಕಡೆ ಕವಿಿ ಸೈಟ್ ನನಗ್ ಕೊಟ್ಟರು ನನ್ ಇಲ್ಲೇ ಮನೆ ಕಟ್ಸ್ಕೊಂಡೆ ಎಲ್ಲಾ ಒಂದೇ ಕಡೆ ಇ
ಹಂಗಾರೇ ಇರ್ಬೋದು ಬಿಡಿ ಇದು ನೀವು ಯ ಅಂದ್ರೆ ಒಬ್ ಒಬ್ಬ್ರಿಗೆ ಒಂದು ಐದು ಕಾಲ್ ಮಾಡಲ್ವಾ ಬೇರೆ ಬೇರೆಯವಿಗೆ ಮಾಡ್ತಿದ್ದೀರಾ
ಏ ನನ್ ಯಾರ್ಗು ಮಾಡಿಲ್ಲಕಾನೋ ಹೇಳ್ತೀನಿ ಶ್ವೇ ತುಂಗಿ ಎರಡು ಕಾಲ್ ಮಾಡ್ದೆ ನನ್ ಫ್ರೆಂಡು ಅದೇ ಈ ಕಾರ್ಯಪ ಹೇಳಳ್ ಕೊಟ್ರು ಅಂತ ಹೇಳಿದ್ನಲ್ಲ ಅವಳಿಗೆ ಎರಡು ಕಾಲ್ ಮಾಡಿದ್ದೀನಿ ಅದಾದ್ಮೇಲೆ ಭೂಮಿ ಕ ಅಂತ ಪಾ ಅದ ಯಾರೋ ಬೆಳ್ಳಿಗ್ಗೆ ಕಾಲ್ ಮಾಡತಾ ಹುಡಿಗಿ
ಹಾ
ಆ ಹುಡ್ಗಿನು ಕಾಲ್ ಮಾಡ್ತು ನನ್ಗೆ ನಾನು ಒಂದ್ ಕಾಲ್ ಮಾಡ್ದ ಆಯ್ತಾ ಒಬ್ಬ್ರಿಗೆ ಆರ ಆರ್ ಕಾಲ್ ಮಾಡ್ಬೋದಂತೆ ಒಬ್ಬರ್ಗೇನೆ
ಹೌದಾ ಹ ಅದೇ ನ ಹಬ್ಬಳ
ಕೊಡ್ಲಿಲ್ವ ಅವತ್ತು ಮೀಟಿಂಗ್ ಅಲ್ಲಿ
ನಮ್ಮ ಮೀಟಿಂಗ್ ಜಾಯನ್ ಆಗಿದ್ದ್ ಲೇಟ್ ಆಗಿ ಹೋಗಿದ್ದು ಅದೇ ಈಗ ನೀವು ನ ಈಗ ಏನ್ ಮಾಡೋಣ ಗೊತ್ತ ನವು ಈಗ ನಾ ಮಾಡಿದ್ದೀನಿಲ್ವಾ ನೀವು ನಂಗೆ ರಿಟರ್ನ್ ಮಾಡಿ
ಹ್ಮ್
ನಮ್ದು ಒಂದೊಂದ್ ಕಾಲ ಆಗೋಗುತ್ತೆ ಪುನ ಇನ್ನೊಂದ್ ಸ್ವಲ್ಪ ಹೊದ್ಬಿಟ್ಟು ಈಗ ನಾಲ್ಕ್ ಪುನಃ ನಾನು ನಾಲ್ಕವರೆಗೆ ಪುನಃ ಸ್ಟಾರ್ಟ್ ಮಾಡ್ತೀನಿ ನಾಲ್ಕವರೆಗೆ ನಾ ಒಂದಸ ಸತ್ತಡದು ನೀವು ಸತ್ತಾಡದು ಪುನಃ ಸ್ಟಾಪ್ ಮಾಡಬೋಣ ಪುನ ಒಂದು ಆರು ಗಂಟ ಏಳ ಗಂಟೆ ಸ ನಾವ ಒಂದ್ಸತ್ ಮಾಡ್ತೇವವಿ ನೀವ ಒಂದಸತ್ ಮಾಡಿ ಹಂಗೆ ಇಬ್ರು ಒಂದೊಂದ್ ಸರಿ ಬ ಬಿಟ್ರೆ ಹತ್ ಗಂಟೆ ತನಕ ನಿಮ್ ದೈದ ಕಲ್ ನಂದ ಐದು ಕಾಲ್ ಮುಗ್ದೇ ಹೋಗಿರುತ್ತೆ
ಮುಗ್ದೆ ಹೋಗುತ್ತೆ ಅಲ್ವಾ.
ಹಾ ಮುಗಿಸ್ಕೊಬಿಟ್ರೆ ಅಲ್ಗೆ ಒಂದ್ ಟಾಸ್ಕ್ ಒಬ್ರು ಒಂದ ಟಾಸ್ಕ್ ಮುಗ್ದ. ಕಂಪ್ಲೀಟ್ ಆಗ್ಬಿಡುತ್ತೆ ನಮ್ದು ಆ ಒಬ್ರುದ್ ಕ್ಲಿಯರ್ ಆಗ್ಬಿಡುತ್ತೆ ಅವತ್ತೇ ನಾನು ಒಂದ್. ಲವರ್ ನಂಗ್ ನಿಂಗ್ ಕಾಲ್ ಮಾಡ್ತೀನಿ ಪಸ್ಟ್ ನಿಂಗ್.
ಓಕೆ ಫಸ್ಟ್ ನೀವೇ ಮಾಡಿ ಆಯ್ತಾ ನೀವ ನನ್ ನೀನೇ ಅಂತೀನಿ ನಂಗ್. ಚಿಕ್ಕೋಳು ಬೇಜಾರ ಮಾಡ್ಕೊಂಬೇಡ ಆಯ್ತ್ ನೀನೇ ಕಲ್ ಮಾಡು ಫಸ್ಟ್. ಆಮೇಲೆ ನಾನೇ ಕಾಲ್ ಮಾಡ್ತೀನಿ ಸರಿನಾ ಫಸ್ಟ್ ನಾರ್ಮಲ್ ಕಾಲ್ ಮಾಡ್ಬಿಟ್ಟು.
ಹೇಳ್ತೀನಿ ನಿಮ್ಗೆ ಆಯ್ತಾ ಹಗೆ ಹತ್. ಕರೆಕ್ಟ್ ಆಗಿ ಒನ್ ಒನ್ ಅವರ ಅಲ್ಲಿ ಅಂದ್ರೆ ಒಟ್ಟಿಗೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡಕ್ ಆಗಲ್ಲಲ್ವಾ.
ಹತ್ತುವರೆ ಆದ್ರೂ ಫೋನ್ ಮಾಡ್ತನಿ ಏನ್ ಪ್ರಾಬ್ಲಮ್ ಇಲ್ಲ ನನಗೆ. ನಮ್ ಹಸ್ಬೆಂಡ್ ಜೊತೆ ಮಾತಾಡ್ಬಿಟ್ಟ ಇಟ್ರೆ ಏನ್ ಸಮಸ್ಯೆ. ಸೆ ಇಲ್ಲ ನನ್ಗೆ ಅವರ ಕಾಲ್ ಮಾಡಿದ್ರನೆ ಸ್ವಲ್ಪ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಉರ್ರ ಅಂತಾನೆ ಅದಿಕ್ಕೆ ಅಂದು ಅವನ ಜೊತೆ ಮಾತಾಡ್ಬಿಟ್ಟ ಮತ್ತೆ ನಂಗೆ ಬೇರೆ ಕಾಲ್ಸ್ಗಳೆಲ್ಲ ನಾನ್ ತಲೆ ಕೆಡಸ್ಕೊಳ್ಳೋಕ ಹೋಗಲ್ಲ
ಹ ಹಂಗ ನೀ ಒಂದ ನಾಕ್ ದಿನಾ ಈಗ ಫೋನ್ ಕಟ್ ಮಾಡಿದಮೇಲ ಹಂಗ್ ಮಾಡ್ಬಿಡು ನೀವೊಂದು
ಇ ಮಾಡ್ತೀನಿ ಮಾಡ್ತೀನಿ ಈಗ
ಇಲ್ಲಿ ಸ್ಟಾಪ್ ಮಾಡಬಿಟ್ಟು ಪುನಃ ನೆಕ್ಸ್ಟು ಇನ್ನ ನೆಕ್ಸ್ಟು ನಾನು ಪುನಃ ಒಂದಸತಿ ಮಾಡ್ಬೇಕಾದ್ರೆ ಇನ್ನೊಂದ್ ಹವರ್ ಬಿಟ್ಟಣ ಮಾಡತೀನಿ
ಓಕೆ ಒನ್ ಅವರ್ ಇಂದರ ಅರ್ಧ ಗಂಟೆ ಬಿಟ್ಕೊಂಡು ಮಾಡಬದು ಹ್ಮ್
ಅ ನೀವೊಂದು ನಾವೊಂದು ಅಂಗ ಮಾಡಿ ಈಗ ಐದ್ ದಿವಸ ಕಂಪ್ಲೀಟ್ ಮಾಡ್ಬಿಡಣ
ಓಕೆ ಓಕೆ ಮಾಡಣ ಹ್ಮ್
ಸರ ಸರಿ
ಮತ್ತೆ ಊಟ ಮಾಡಿದ್ರಾ ಈಗ ಆಯ್ತಾ
ಹು ಊಟಾ ಆಯ್ತು ನಿಮ್ದು
ನಮ್ದು ಇನ್ನು ಇಲ್ಲ ಕನಪ ಮಾಡ್ಬೇಕು ನಾನು ರೇಷನ್ ತರಕತ ಹೊಗಿದ್ದೆ
ಹಾ ಸರಿ ಸರಿ.
ಅದು ಅಕ್ಕಿ ಕೊಡ್ತಾರಲ್ಲಾ ಪ್ರಾವಿಜನ್ ಸ್ಟೋರ್
ಹ್ಮ್ ಹ್ಮ ಹ್ಮ ಅದೇ ಮಿನಿಮಮ್ ಹತ್ತತ್ತ ನಿಮಿಷ ಮಾತಾಡ್ಬೇಕಲ್ವಾ
ಹತ್ತು ನಿಮಿಷ ಮೇಲೆ ಒಂದ ಎರಡ ಮೂರ್ ಸೆಕೆಂಡ್ ಆದ್ರೂ ನಡೀತದೆ ಏನ್ ಪ್ರಾಬ್ಲಮ ಇಲ್ಲ ಆಯ್ತ ಆದ್ರೆ ಹತ್ತ ನಿಮಿಷಕ್ಕಿಂತ ಕಿಂತ ಕಡಿಮೆ ಇರಬಾರ್ದು.
ಹೌದಾ ಹ್ಮ.
ಕಟ್ ಮಾಡತಿನಿ ಮತ್ ಇವಾಗ ಮಾತಾಡಿದ್ರಲ್ಲ ಐದ್ ಕಾಲ್ ಎಷ್ಟ್ ಮಾತಾಡಿದ್ರಿ ಹಂಗಿದ್ರೆ
ನಾನು ಒಂದೊಂದ ಮಾತ್ರ ಹತ್ತತ್ ಮಾಡಿದೀನಿ ಇನ್ನೊಂದು ಮಾತ್ರ ಡಿಸ್ಕಂಟಿನ್ಯೂ ಆಗೋಯ್ತು ಅದೇ ಮಾತಾಡ್ತಿದೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ದೇನೋ ಏನೋ ಗೊತ್ತಿಲ್ಲ ಒಂದು ಡಿಸ್ಕಂಟಿನ್ಯೂ ಆಗ್ಬಿಡ್ತು
ನಂದು ಒಂದ್ ಒಯ್ತು ಕಾಲು
ಹೋಗ್ ಕಾಲ್ ಹೋಗಿದ್ರು ಅಲ್ಲಿ ತೋರ್ಸತ್ತಲ್ಲ ಇದು ಅಂತ
ಏನ್ ತೋರ್ಸುತ್ತೆ.
ಐದು ಐದ ಕಾಲ್ ಮಾಡಿದ್ದೀವಿ ಅಂತ ತೋರಸುತ್ತಲ್ಲ
ಅಯ್ಯೋ ನಂದ್ರಲ್ಲಿ ಏನು ಮಣ್ಣು ನನಗೇನು ಗೊತ್ತಾಯ್ತನೆ ಇಲ್ಲ ಹೋಗತ್ತಗೆ. ಚಲನೆ ಸೆಟ್ಟಯ್ತಿಲ್ಲ ನನಗೆ
ಅಂದ್ರೆ ನೀವು ಹೊಸ್ತಾಗ್ ಬಂದಿದಾರಲ್ಲ ಹೋಗಿ ಅಲ್ಲ ಹೋಗಿ ಆ್ಯಡ್ ಆಗತ್ತೆ ಬಿಡಿ ಇದೇನು
ಈಗಾ ನನ್ ಫ್ರೆಂಡ್ ಏನ ಹೇಳವ್ಳ್ ಗೊತ್ತಾ ಶ್ವೇತಾ ನಂಬರ್ ಬರ್ದ ಇಟ್ಕೊ ನಂದ ನನ್ಗ ಎಷ್ಟ ಎಷ್ಟು ಕಾಲ್ ಮಾಡಿದ್ದಿಯ ಅಲ್ಲಿ ನೋಟ್ ಮಾಡ್ಕ ಎಷ್ಟು ಡಿಸ್ಕನೆಕ್ಟ್ ಆಗಿದೆ ಅದನ್ನ ನೋಟ್ ಮಾಡ್ಕೋ ನಿನಗೆ ಗೊತ್ತಾಯ್ತದೆ ನಿನ್ ಏನಕೂ ತಲೆ ಕೆಡ್ಸ್ಕ್ ಕೋಬೇಡ ಅಂತ ಹೇಳ್ತ ಇದೀನಿ.
ಹಾ ಹ
ಹಾ ನನ್ ಫ್ರೆಂಡ್ ಹೇಳಿರೋದೇ ಹಂಗೆ ನನ್ ನಂಬರ್ ಹಾಕೂ ನನ್ಗೆ ಎಷ್ಟ್ ಕಾಲ್ ಮಾಡಿದ್ಯಾ? ನನ್ಗೆ ಎಷ್ಟು ಡಿಸ್ಕನೆಕ್ಟ್ ಆಗೈತೆ ಮಾರ್ಕ್ ಮಾಡ್ಕೋ ಕನ್ಫ್ಯೂಸ್ ಮಾಡ್ಕೊ ಬೇಡ ಅಂತ ಹೇಳ್ತಳೆ.
ಹಾ ಹಾ ಹಾ
ಹ್ಮ್ ಹಾ
ಹಂಗಾದ್ರೆ ಸರಿ ನಂದು ಡಿಸ್ಕನೆಕ್ಟ್ ಆಗಿದ್ದ ಒಂದ್ ಕಾಲ್ ತೋರ್ಸ್ತಿದ ಅಲ್ವಾ ಅದ್ರಿಂದ ಗೊತ್ತಾಗಲ್ಲ.
ಅದೇ ಏನು ಗೊತ್ತಾಯ್ತಲ್ಲ ನಂಗು ಕನ್ಫ್ಯೂಸ್ ಆಯ್ತದೆ
ನಾನು ಇವ್ಳು ಸೀನ್ಸಿಯಾರಾಗಿ ಆಗಿ ತಗಂಡು ಸೀನ್ಸಿಯಾರಾಗಿತಗಂಡು ಮಾಡಿದ್ರೆ ಇಸ್ಟೊತಿಗೆ ಸುಮಾರು ಹದಿನೈೇದು ಕಾಲ್ ಮಾಡ್ಬೋದಿತ್ತು.
ಯಾವಾಗ ಯಾವಾಗಪ್ಪ?
ನಾನು ನಾಕೈದಿನಿಂದು ಆ ಟಾಸ್ಕ್ ಕೊಟ್ಟಾರಲ್ಲ ನಾನ್ ಮಾಡೇ ಇಲ್ಲ ಸರಿಯಾಗಿ.
ನಾನು ಇಂಟ್ರೆಸ್ಟೇ ತೋರ್ಸಿಲ್ಲ ಅವ್ಳು ಬಾಯಗ್ ಬಂದಂಗೆ ಬೈತವಳೆ ಅವಳ್ದ ಆಲ್ರೆಡಿ ಆ ಇನ್ನೊಂದ ಐದ್ ಕಾಲ್ ಮಾಡ್ತು ಅಂದ್ರೆ ಅವ್ಳದು ಟಾಸ್ಕ್ ಕಂಪ್ಲೀಟ್ ಅವ್ಳದು. ನನ್ ಫ್ರೆಂಡ್ದ ಬೇರೆ ಈಗ ಅಲ್ಲ ತುಂಬಾ ಅವಳ್ಗೆ ಏನಾರು ಕೆಲಸ ಬತ್ತಂದ್ರೆ ಅವಳ್ಗೆ ಕಂಪ್ಲೀಟ್ ಮಾಡೋತನಕ ಸಮಾಧಾನ ಆಗಲ್ಲ ಅವಳಿಗೆ.
ಹಾ ಈಗ ನಾನು ಕಟ್ ಮಾಡ್ತೀನಿ. ನಾನ್ ಕಟ್ ಮಾಡ್ತೀನಿ ನೀವ್ ಹ ಮಾಡಿ ಮಾಡಿ ನೀವೀಗ